ಹ್ಮ್
ಹ್ಮ ಏನ್ ಕೆಲ್ಸ ಆಯ್ತಾ
ಕೆಲ್ಸ ಏನುೂ ಇಲ್ಲ ಎಲ್ಲಾ ಆಯ್ತು
ಹ್ಮ್
ಮಾನೇ ಸೋಮವಾರ ಒಗೆ್ಯದು ನೀರ್ಮಿಯದು ಎಲ್ಲಾ ಬಟಾವಳ ಆಗೇ ಬಿದವಾ
ಹ್ಮ
ನೀಮದುು
ನಮ್ದು ಕೆಲ್ಸ ಆಯ್ತು ಎಲ್ಲ ತ ಆಯ್ತು ನಮ್ಮೂರ್ ಕೆಲ್ಸ ಮಾಡ್ಬಿಟ್ಟ ೂ ಬಂದು
ಹ್ಮ್
ನಮ್ ಕೆಲ್ಸ ಅಜ್ಜ ಅದ್ ಮುಳಗದವು
ಗಟಾ
ಊಟಾ ಇಂದು ದೋಸೆ ಹಲಗಿಡ್ಡ ಪಲ್ಯ ಮಧ್ಯಾಹ್ನ ರಸಮ ಸಾಯಂಕಾಲ ಪಲಾವ ಬತ್ತ
ಇನ್ನೇನ್ ಅದ್ಕಿಂದು ಬೇಕ ಊಟ ನಿಮ್ಗ
ಹ್ಮ ತಿನ್ನಕ್ಕ ಆಗಲ್ಲ ಹ ಚೆನ್ನಾಗಿಲ್ಲ ತಿನ್ನಕ
ಅಯ್ಯೋ ಚೆನ್ನಾಗಿಲ್ಲ ಅಂತಂದ್ರ ಮಜ್ಜಗಾಲ ಸ್ವಲ್ಪ ತಿಂದ್ರ ಆಯ್ತು ಇನ್ನೇನ್ ಮಾಡೋದು
ಹ್ಮ್
ಯಾವದ್ರಲ್ಲ ಅಏಂದ ಒಂದು ಸ್ವಲ್ಪ ಸ್ವಲ್ಪ ತಿನ್ಕಳದು ಮೇಲೆ ಹಲೋ ಹಲೋ ಹಾ
ಹ ಹೊರ್ಗಡೆ ಎಲ್ಲೂ ಕೆಲ್ಸಕ್ ಹೋಗಲ್ವ ನೀವು
ಹೊರಗಡೆ ಒತೀನಿ ಇಕ ಒಲಕಯತಿಮಿ ಆ ಕಳಕ್ಕೆ ತಿನಿ
ಹ್ಮ
ಹ್ಮ್ ಹೊಲ್ದಲ್ಲಿ ಜಮೀನು ಜಮೀನ್ ಹತ್ರ ಹೋಯ್ತವಿ ಆ ಟಮಾಟೋ ಬಂದಾಗ ಟಮಾಟ ಕುಯ್ಯೋಕ ಹೋಯ್ತವಿ ಈಗ ನಾಳೆ ನ ನಾಗೈ ದಿನ ಧಾರ ಕ ತಕೋಬೇಕು ತಮಾಟಕ
ಚೊಟಟಾಕಿಲ್ಲ
ಹುಹೂ ತೊಟ್ ಅಕಿಲ್ಲ ನೀ ಸಾತಲ್ವೆಲ್ಲ ಬೋರ್ ನೀರು
ಮಾಲ ಮಾಡ ಹಾ
ನೀರು ಸಾಲಲ್ಲ ಅದಕ್ಕ ಹಾಕಿಲ್ಲ ಏನು ಹ್ಮ ಏನ್ ಮಾಡ ದ್ದು ಈಗ ಒಬ್ಬ ಏನ್ ಮಾಡಕದ್ದು
ಹಾ ನೀರ್ ಬೇಕು
ನೀರು ಬೇಕು ನೀರ್ ಮಾಡಕ್ಕಲ್ಲ ಬಿಸಲು ನಮ್ಮನೇೆಯಲ್ಲಿ ದುಡ್ಡು ಮಾಡಗಾರ ದುಡ್ಡು ಮಾಡಗಾರ ಆತಾರ ಏನು ಮಾಡಮ್ಮ ನಮ್ಮ ಕಷ್ಟ ಹಿಂಗದ
ದುಡ್ ಮಡಗಾರ ಅಂತ ಅದೇ ತಾನೆ ಕಾಣೋದು ನಲ್ಲ
ಒಂದ ಒಂದ್ ಊರಲ್ಲಿ ಒಬ್ಬ
ಹ್ಮ
ಹಾ ಬಾಡುವ್ರು ಕುಟುಂದವ್ರು ಒಂದು ಹುಡುಗುನ್ನ ಚಂದಗ ಓದಿಸಿ ಕೂಲಿ ಉನಾಲಿ ಮಾಡಿ ಚೆನ್ನಾಗ ಓದಿಸ್ರದ ಅಂತಾ
ಹ್ಮ್
ಓದಿಸ್ಬಿಟ್ಟು
ಹ್ಮ್
ಪ್ರಶ್ನೆ ಸಂಬಳ ಬತ್ತಂತ
ಹ್ಮ
ಪ್ರಶ್ನೆ ಸಂಬಳ ಬಂದಾಗ ಆರ ಅಮ್ಮನ್ ಕಲಿ ತಕ ಕೊಟ್ಟ ಅ್ರಂತ
ಹ್ಮ
ಅವರಮ್ಮ ಬೆಡಗಪ್ಪ ನಿಮ್ಮ ಅಪ್ಪನಕೈಲೆ ಕೊೊಡು ನನ್ ಕಲ್ಲಿ ಬೇಡ ಅಂತ ಅಂದ್ಲತ್ತ ನಾನ ಅಪ್ಪನ ಕೊಡಲಾಗಮ್ಮೆ ನಿನ್ ಕೈಲೆ ಕೊಡದು ನ ಅ ಕೈ ಕೊಡಲ್ಲ ಅಂತಂದಂತ
ಹಾ
ಆತಕ್ಕ
ಹ್ಮ
ಮಾಡಿದಂತ ಆ ಮಗನಗೆ ಅಷ್ಟು ಬೆೇವರು ಸುರಿಸಿ ರಥ ಸುರಿಸಿ ಸಂಪಾದನೆ ಮಾಡಿ ಓದಿಸಿ ಬೆಳೆಸಿ ಸಾಕಿದ್ದು ನಿಮ್ಮಪ್ಪ
ಹಾ
ಅಪ್ಪನ ಕೈ ಕೊಡ್ತೀನಿ ನಾನು ಕೈ ಕೊಡ್ತೀನಿ ಅಂತಿದೆಲ್ಲ ಅನ್ಬಟ್ಟು ಚಂದಾಗಬ್ ಒಡೆದ್ಬಿಟ್ಲಂತ
ಹಾ
ಆಗ ಆಗ ಆ ಅರ್ಥ ಅಮ್ಮ ನೀನು ಆ ಅರ್ಥ ಮಾಡ್ಕೊಂಡಿಲ್ಲ ನನ್ನ ನಾನು ಯಾವಾಗ ಹಬ್ಬೇಕಾದ್ರವಿೀ ಸ್ಕೂಲ್ಗೆ ಹೋಗ್ಬೇಕಾರವಿ ತಿಂಡಿ ತಕೋಬೇಕಾರವಿ ಎಲ್ ಹೋಗ್ಬೇಕಾರವಿೀ ಅಪ್ಪನ ಕೈಯಲಿ ನಾನು ಕೈ ಒಡ್ಡಿ ಕಾಸ ಕೇಳ್ತಿದ್ಿ
ಹ್ಮ್
ಕೈ ಒಡ್ಲಿ ಕಾಸ ಕೇಳ್ತಿದಿ
ಹ್ಮ್
ತ್ತು ನಾನು ನಂಗ ಸಂಬಳ ಬತು ಅಂದ್ಬಿಟ್ಟು ನಮ್ಮ ಅಪ್ಪ ನನ್ನ ಕೈಲಿ ಕೈ ಒಡ್ಡಿ ಬಾಡದು ನಾನು ಒಂದ ಕೈಗ ಕಾಸ ಹಾಕ್ಬಾರ್ದು ಅಂದ್ಬಿಟ್ಟು ನಿನಗೆ ಕೊಡ್ತಾಯಿರೋದಕ್ಕಪ್ಪಾ ನೀನ್ನ ಅರ್ಥ ಮಾಡ್ಕೊಂಡಿಲ್ಲ ನನ್ನ ಅವ ಯಾವತ್ತುೂ ಕೊಡವನ ಕೈ ಆಗಿರ್ಬೇಕು ಈಸ್ಕೊಳೋ ಕೈ ಆಗಿರಬಾರ್ದು ನೀನು ಕೊಡು ಅಂತ ಅನ್ನ ಅನ್ನಂದ ಅವಗ ಹುಟ್ಟಿದ್ರ ಇಂತ ಮಕ್ಳು ಹುಟ್ಬೇಕು ಅಂದ್ಬಿಟ್ಟು ಗೊಳೋ ಅಂತ ಹತ್ಬಿಟ್ಲಪ್ಪ ಕೆಲ್ಸ್ತಾ ಇದ್ದ ಹಲೋ
ಹಗೆ ಇರ್ಬೇಕು
ಕೇಳಿಸ್ತಾ ಆಯ್ತಾ
ಹ್ಮ್ ಹ್ಮ್
ಹ್ಞೂ ಅದಕಾಯಗಳುತ್ತು ಹತ್ಬಿಟ್ಲಂತ ಕರೋವ ಅವರು ನಮ ಕೊಡ್ತಾ ಇದ್ರು ರು ನಾನು ಅವರು ಕೊಡಲ್ಲ ನಾನು ಕೊಟ್ರುವೆ ಅವ್ರ ನಮ ಕೈ ಒಡ್ಡಿ ಇಸ್ಕಬಾರಡ್ದು ಅವರು ಕೊಟ್ಟದ ನಾವು ಕೈ ಒಡ್ ಎಸ್ಕಬೇಕು
ಇಸ್ಕಬೇಕು ಅಂತ ಸರಿ ಹ್ಮ್ ಹ್ಮ್ ಇನ್ನೇನು ಮಂತ ಹಂಗ ಇರ್ಬೇಕು ಇದ್ರ
ಮಂತ ಹಿಂಗಿರ್ಬೇಕು ಮಕ್ಳು
ಸುಮ್ನೆ ಯಾತಕ್ಕೆ
ಹ್ಮ
ಹಾ
ಇನ್ನೇನ ಮತ್ತ ಈಗ ನಿಮ್ಮ ನೂರ ಅವರಲ್ಲಪ್ಪ ಅಂಕಿತಾ ಅವರು
ಹಾ
ಹ್ಮ್ ಅವ್ರ್ ನಮ್ನ್ ಮಾತೇ ಆಡ್ಸಲ್ವಲ್ಲ
ಮಾತಾಡ್ಸಲ
ಮಾತಾಡ್ಸಲ್ಲ ಬೆಳಿಗ್ಗೆಯಿಂದ ಈ ಮನಲಿ ಅವಳ ನಾನು ಇದ್ದಿ ಅವ್ಳೇ ಇದ್ದದು ಇದ ಇರು ಸೈಟ್ ಕೊಟ್ಟಾಗಿದ್ರು
ಹ್ಮ್
ಹ್ಮ್ ಹ್ಮ್ ಮಾತಾಡಲ್ಲ ಮಾತಾಡ್ಸಲ ಅದಕ್ಕೆ ಮಾತಾ ಇರ್ತರ ಬುಡ್ ಮಾತಾಡ್ಸದೇ ಬೇಡ ನಮ್ನ ಈಗ ನೀ ಹೊನ್ಟೊತಕ್ಕ ಬೇಜಾರು ಯ್ತ ನನ್ಗ ಬೇಜಾರು ಅಂತಾರ ನಾನೇನು ಅನ್ಬಾರ್ದದ ಮಾತಾ ಅಂದಿದ್ದಿ ನಾನೇ ಸೋತಿ ಹೋಗಿ ಆ ಹ ತಿನ್ನು ಇ ತಿನ್ನು ಅಂತ ಹುಸಿರಿಲ್ದಾಗೆಲ್ಲಾವೀ ಮಾಡಿ ಆಸ್ಪತ್ರೆಗೆ ಹಕೊ ಬಾ ಅಂತ ಮಾತಾಸ್ತರೀ ನಾನೇ ತಪ್ಪನ್ ಮಾ ತಪ್ಪಂತ ಹಲೋ ಹಲೋ
ಕೇಳಿಸ್ತದಾ.
ಹ್ಮ್.
ಕೇಳಸ್ತಿಲ್ವಾ.
ಕೇಳಿಸ್ತಾ ಇದಿಲ್ ನೀ ಮಾತಾಡ್ತಿದ್ದು.
ಹ್ಮ. ಇರ್ಲಿ ಇರ್ಲಿ ತಕ ಏಸ್
ಅತ್ಕ ನಮ್ದ ತಪ್ಪ ಪಂದ ನಾವವು ಏನ್ ಅಂದ್ಬಿಟ್ಟಿದಾನು ಇವ ಏನೋ ಫೋನಲ್ಲಿ ಮಾತಾಡ್ತಾವಳ ಏನೋ ಮಾತಾಡ್ತಿರೋದು. ಹಷಿ ನೋಡು ಹಷಿ ನೋಡು ಅಂತ ಅ ಅದನ್ನಯೇ ಹೇಳ್ತನಾ ಅವಾಗ ಎಯ್ಯನು ಇಲ್ಲ ಕನ ಸುಮ್ನೆ ಇರು. ಅಂತ ಅನ್ಕ ಮುಚ್ಚಿಷ್ಟ ಇನ್ನಾನ ಅಂತಿದ್ರಲ್ಲಿ ಏನ್ ಅನ್ನೇ ಮಾತಾಡ್ಸಲ್ಲ.
ಹ್ಮ್.
ಹ್ಮ್ ಮಾತಾಡ್ತರಿ ಇಲ್ಲಿ ಏನೇ ಮಾಡ್ಲಿ ಏನೆಲ್ಲ ಮಾಡ ನಾನು ಇವತ್ತ ಏನೇ ಗೊತ್ತಾ ಬೆಳಿಗ್ಗೆಯಿಂದ ಕೆಲಸಗಳು ಅಷ್ಟು ಕೆಲಸ ಬಿದ್ದಾವ. ಮಾಡಲಿ ಇವರಿಬ್ರು ಆ ತಗೈತದಂತ ಓಡ್ತವ್ರ ರೆಡಿ ಮಾಡ್ಕಳಕ್ ಅ್ ಮಾಡ್ಕ ಕಕೊಳಕ ಇದು ಮಾಡ್ಕೊಳಾಕ. ಅನಕ ಮನ ತುಂಬಾ ಓಡಾಡ್ತಾರ. ಇಲ್ಲಿ ಯಾರ್ ಮಾಡ್ ಇಲ್ಲಿ. ಇ ಮಾಡ್ರ ಇಲ್ಲ ಅಂಗಡಗ್ ಹೋಗ ಇಲು ಇವ ಇಲ್ಲ ಎಂತ ನೋಡ್ತೀನಿ. ಇಲ್ಲಿಂದ ಎ್ದ ಜೊತೆಗೆ ಅಲ್ಲೋಗ ಮಾಡ
ಹೂಮಗ
ಹ್ಮ್. ಸೋಮನ್ ಮಣಿ ಹ ಇರದೀ ಒಂಬತ್ ಗಂಟಾ ಹತ್ ಗಂಟೆ ಆಗಿದ್ರು ಮಂಗಳ ಪುನಃ ಆ ನೀ ಆತ್ತತ್ರರ ಬಂದ್ಬಿಟ್ಟು ಸಿರಪ್ ನು ಮಾಡಬೇಕು ಅಂದ್ಬಿಟ್ಟು ಹೋಗಿ ಎಳಿಸ್ತ ಯ ಕೈರು ಅಕ್ಕ ಇದ್ರು ಭೀ ಹಗೆಲ್ಲ ಅದು ಏನಂತೆ
ಹ ಯನ್ ಅದ ಅಂಗಿರ ಮಲಿ ತಕ
ಯ ನಾನು ನಾನು ಏನು ಕೇಳಲಕ್ಕವ ನಾ ಮಾತಾಡೋದು ಇಲ್ಲದ ಯಾತಿಗೆ ಯ ಹೋಗದ ಅದಕ್ಕೆ ನಾನು ಏನು ಮಾತಾಡ ಏನು ಈಗಲೂ ದುರ್ಮೊಳಗ ಯಾವ ಅದ ರಟಿ ಸೂಟ್ಟಿನಲ್ಲಾ
ಹಾ
ಒಂದು ರೊಟ್ಟಿಗೆ ಬಂದು ಒಂದು ರೊಟ್ಟಿ ತಕ್ಕೊಂಡು ತಿನಡ್ವಾ
ಹ್ಮ್
ಹ್ಞೂ ಹೋಗಿ ಮಣ್ಗಳಳ
ಕಬುದು ಅದೇ ಅನ್ಬುದ್ಧಿ ಕಲ್ತಳ ಕಳ್ರರಿ ಏನಗ್ಬೇಡ ಏಳ್ ಯತಕ್ ಸುಮ್ನೆ
ಅಯ ಹೇಳದ್ರ ಕಾಣ ಹತ್ಕಂತ ಒಂದ ಒಂದು ಮಾತಗೂ ಸರಿ ನಾನ ಏನು ಮಾಡ್ತ ಇಲ್ಲ ತಪ್ಪು ನ ಅಲ್ಲ ಇಲ್ಲ ಅಂತ ಅನ್ನೋದು ಇಲ್ಲ
ಹ್ಮ್ ಹ್ಮ್
ಹ್ಮ್ ಇವ ಈಗ ಹಂಗಿಲ್ಲ ಇವು ಮಾತಾಡ್ತನಿಲ್ಲ ನಾನು ಅಂದ್ರ ಕಾಲ್ ನರ ಇಡಿ ಇ ಇತಲವಾ ಆಯ್ತಾ ಇನ್ನೊಬ್ಬಳ ಇರ್ಯವ ನಾನೇ ಓದ್ಬಿಟ್ರುವಿ ಅವ್ಳ ಇನ್ನೊ ಮಾತಾಸ್ಪತಳ
ಹ್ಮ್ ಹ್ಮ್
ಇವು ಅಂತರಕ್ಕವ ಇವೋ ಶಿವ ಹ ಬ್ರ ಆಟಲ ಆಡ್ತಾಳ ಕ ನಂಬ ಮಾಡೋ ಫೋನ್ ಮಾತ್ರ ಬೆಳಗಾನ ನೋಡ್ತಾಳಕಣ ನೋಡದೆಲ್ಲ ನೋಡ್ಲಿ ಅ ರಲ್ಸೂ ಪಿಚ್ಚರ್ ಹೋಗಿ ಜರರ್ ನೋಡ್ತಲಲ್ಲ ನೋಡ್ಲಿ ನುಡಲ
ಹ್ಮ್
ಕತ್ಲೆ ಮಾಡ್ಕೊ ಮಾಡ್ಕೊಂಡು ಮೆಸೇಜ್ಗಳೇ ಮಾಡೋದು
ಹ್ಮ್
ಹ್ಮ್ ಅದು ಹಂಗನ್ನಕ ಹೋದ್ರೆ ಅವನಿಗೆ ಅವ್ನ ಗೀತ ಮಾಡದು ನವುನು ಮಾಡವು ಮ ಮೋಹನನವು
ಅವನಿಯಾ
ಏನರ ಮಾಡಂದು ಹೋ ನಾವ್ ಮಾತಾಡಕ್ಕೆ ಆಗಲ್ಲ ಏನು ಹೇಳವು ಹೇಳೋಕ್ಕಾಗದೈತಿ ಹೇಳ್ಬೋದು ಎಷ್ಟು ಬೇರೆ ತರಕ ತಿಳಿಸಿ ತಿಳಿಸಿ ಹೇಳಿದ್ರುವ ಅರ್ಥ ಮಾಡ್ಕದದವಕ ನಾವು ಏನಾರು ಹೇಳ
ಅದ ಅ ಅದ ಏನ್ ಮಾಡ್ದಾರ ಏನ್ ಬುದ್ಧಿ ಕಲ್ತಾರ ಕಲಲಿ
ಅದೀನರ ಕಾಲಿಲಿ ತಕ್ಕ ಕಲ್ತ್ರ ಕಲೆ ಬಿಡು ಕಳಿದಾರ ಇಲ್ಲ ಹತ್ರ
ಇಲ್ಲ ನಾ ಏನು ಮಾಡೋಕಾಗಲ್ಲ ಏನಾರ ಹೇಳವಗಾದ ಹ್ಮ
ಮಾನ ಉಳಿಸ್ಬೇಕುೋಗ ಅಪನಕ ವು ಮರ್ಯದ ಹೋಗ್ಬಾರ್ದುಲ್ಲ
ಹಾ ಹೂ ಅಣದಕೂ ಮುನ್ಸಟ್ಗಂದ ಮೇಲೆ ಹೆಂಗಗೆ
ಇರಲಿ ಅದೇಏನಲ್ಲ ಮಾಡಲಿ ಹ್ಞ ಹ್ಮ ಬತದ ಇವರು ಮು ಗಳಾದ ನೋಡ್ತಾರ ಒಂಬತ್ ಗಂಟ ಹತ್ ಮಲಿಕ್ಕಳಾಡ್ ಮಣಿ ಕಾಲ್ವ ಹ
ಎಲ್ಲಿದೆ ಟೆರೇಸ್ ಮೇಲ
ಮಲೆೋನ
ಹ್ಮ್ ಹ್ಮದು ನಿಗೆ ಕಾಣಲಿ ಅನರ ತಪ್ಪುಸಂದ
ಹ್ಞೂ ಇದು ಒಲೆಯದು ಇಲ್ಲ ಗಿಿಲ್ಲದೂ ಇಲ್ಲ ಬಟ್ಕೊಳಕನ ಹದ ಆ ತ ಗೊತಕ್ಕ ಈ ತ ಗೊತಕ್ಕ ಪಂ ಪಂ ಪನ್ಫಣನ್ನ್ದ ಅ
ಎತ್ತತ್ತ ಕೆರಸಿಮ ಹೋಗೋದು ಸರಿ ಮಾಡ್ತೀನಿ ಈಗ ಮಾಡ್ತೀನಿ ಇನ್ನೊಂದ್ ಐದ್ ನಿಮಿಷ